ನಮಸ್ತೆ ಕೇಳಸ್ತಿಲ್ಪ.
ನಮಸ್ತೆ ಹಾ ನಮಸ್ತೆ ಏನಿಲ್ಲ ಸುಮ್ನೆ ಇದ್ವಿ ಫೋನ್ ನೋಡ್ತಿದ್ವಿ ನೀವೇನ್ ಮಾಡ್ತಿದೀರಿ.
ಹಾ ಇದೀವಿ ನಾವುನು ಮೊಬೈಲ್ ನೊಡ್ತಿದ್ವಿ.
ಹೌದ ಯ ಹ್ಮ ಊಟ ತಿಂದ್ರಾ ಊಟ ಆಯ್ತಾ.
ಹಾ ಹ ತಿಂದ್ವಿ ನೀವ್ ತಿಂದ್ರಾ.
ಹಾ ತಿಂದ್ವಿ ಮತ್ತೆ ಮತ್ತೆ ಹೇಗಿತ್ತು ಬೆಳಿಗ್ಗೆಯಿಂದ. ಸಮಾಚಾರ
ಇವತ್ತ ದಿನ್ನ ದಿನಾಚರ ದಿನ ಇವತ್ತಷ್ಟೊಂದು ಏನು ಚೆನ್ನಾಗಿದ್ದೀರಿಲ್ಲ.
ಯಕೆ ಏನಾಗಿತ್ತು ್ರ ತೆಗೆದು ಮುಚ್ಕೊಂಡು
ಹ ಹ ಇವತ್ತು ಸ್ವಲ್ಪ ನಮ್ದು ಪರೀಕ್ಷೆ ಇತ್ತು
ಹೌದಾ ಯಾವ ವ್ಯಾಪಿ ನಿಮ್ಗ ಹ್ಮ್ ಹ್ಮ
ಏನೂ ನಮ್ಮ ಪದವಿ ಪೂರ್ವದ ಪರೀಕ್ಷೆ ಇತ್ತು ನಿಮ್ದು ಏನೋ ಸೌಂಡ್ ಆಗ್ತಿದೆ ಬ್ಯಾಗ್
ಹಾ ಸ್ವಲ್ಪ ಹವಂಡಿದೆ ಅಡ್ಜಸ್ಟ್ ಮಾಡ್ತೀ
ಹಾ
ಮಾಡ್ಬೇಕ ಮತ್ತೆ ಏನೆಲ್ಲಾ ಹೇಳ್ಬೇಕು ನೀರ ಏನು ಅನ್ನ ಸಾರ ಹ್ಮ್ ನೀವೇನ್ ತಿನ್್ರಿ
ನಾಗಲು ಅನ್ನ ಸಾಂಬಾರ್
ಹ್ಮ
ಸ್ಯಾಂಡ್ವಿಚ್ ಇಲ್ಲ ಇ ನಾವು ಹಾಸ್ಟೆಲ್ಲ್ಲಿ ಇರ್ತೀವಿ ಹಾಸ್ಟೆಲ್ಲ್ಲಿ ಮಾಡ್ತೀವಿ ಹಸ ಹಾ ಬರುತ್ತೆ
ಏರೇನ್ ಮಾಡ್ತೀರಾ ಅದಗೆ
ಆ ಸ್ವಲ್ಪ ಟಿಫನ್ ಮಾಡದ್ ಬರುತ್ತ ಆಮೇಲೆ ಆ ಪುಳಿಯೋಗರೆ ಚಿತ್ರಾನ್ನ ವಾಂಗಿ ಭಾತ್ ದೋಸಾ ಇಡ್ಲಿ ಪಡ್ಡು ಎಲ್ಲ ಮಾಡ
ಹಾ
ಹ್ಮ್ ನಿಮ್ಗೆಲ್ಲ ಬರುತ್ತಾ ಅಡ್ಗೆ
ಅಷ್ಟೊಂದ ಏನ್ ಬರಲ್ಲ ಏನು ಸ್ವಲ್ಪ ಸ್ವಲ್ಪ
ಹೌದಾ
ಹ್ಮ್
ಹ ಮತ್ತೆ ನಾವು ಪುಲೆ ಹೋಗಿದ್ದಿ ಪುಲಿಯೋಗರೆೆ ಸ್ವಲ್ಪ ಅದು ಪುಲಿಯೋಗರೆ ಪೌಡರ್ ಇರುತ್ತೆ ಹೇಳ ಆ ಆಮೇ ಅದಾದಮೇಲೆ ಸ್ವಲ್ಪ ಇದು ಬಾಂಡಿ ಇಡ್ಬೇಕು ಅದು ಆಯಿಲ್ ಹಾಕ್ಬೇಕು ಅದು ಇಂಗ್ರೀಡಿಯಂಟ್ಸ್ ಎಲ್ಲ ಆಗ್ಬೇಕು ಸಾಸಿವೆ ಆ ಕರ್ಬೇವಿನ ಎಲೆ ಮತ್ತೆ ಮೆಣಸಿನ್ಕ ಕಾಯಿ ಎಲ್ಲ ಹಾಕ್ಬೇಕು ಮತ್ತೆ ಕಲೆೆ ಬೀಜ ಮತ್ತೆ ಇದು ಹುಣ್ಸೆ ಧೂಳಿ ಇಟ್ಕೊಂಡಿರ್ತೀವಿ ಅದೆಲ್ಲ ಆದ್ಮೇಲೆ ಇದು ಪೌಡರ್ ಇರುತ್ತೆ ಅಲ್ವಾ ಅದನ್ನ ಹಾಕ್ಬೇಕು ಸ್ವಲ್ಪ ಅದು ಕುದಿಯವರ್ ಇರ್ಬೇಕು ಆಮೇಲೆ ರೈಸ್ ಜೊತೆ ಮಿಕ್ಸ್ ಮಾಡ್ಬೇಕು
ಹೌದ್ರಾ ನೀವ ಇತ್ ಮಾಡಲ್ವಾ ಹೌಡ್ರ ಮಾಡಲ್ವಾ
ಇಲ್ಲ ನಾವೇ ಮಾಡಲ್ಲ ನಾವ್ ನಾವೆಲ್ಲ ತರ್ತೀವಿ
ಹೌದಾ ಹ್ಮ್ ಹ್ಮ್ ಏನಿಲ್ಲ ಹೇಳ್ಬೇಕು
ಏನು ಇಲ್ಲ
ಹ್ಮ ಮತ್ತೆ
ಹೇಳ್ಬೇಕು ನೀವೇ ನಿಮ್ಗೆ ಏನೇನ್ ಅಡಗೆ ಬರುತ್ತೆ ನಿಮ್ಗೆ ಇದೇನದು ನಾ ನಂದು ಮಾಂಸಾಹಾರ ಮಾಡೋದ ಮಾ ಮಾಂಸಾಹಾರ ಪದಾರ್ಥಗಳು ಬರಲ್ವಾ
ಮಾಂಸ
ಕರ ಪದಾರ್
ಬರು ಬರುತ್ತೆ
ಮತ್ತೆ
ಅಂದ್ರೆ ಅಷ್ಟ ಅಂದ್ರೆ ಚಿಕನ್ ಸಾಂಬಾರು
ಹಾ ಹಾ
ಹ
ಚಿಕನ್ ಸಾಂಬಾರ್ ಮಾಡದ್ ಬರುತ್ತ ಸ್ವಲ್ಪ ಹೇಳಿ ಚಿಕನ್ ಸಾಂಬಾರ್ ಹೇಗ್ ಮಾಡೋದು ಅ ಅಂತ
ನಾವ್ ಫಸ್ಟ್ ಎಲ್ಲ ವಾಸ ಚಿಕನ್ ಎಲ್ಲ ವಾಶ್ ಮಾಡಿ ಸ್ವಲ್ಪ ನಿಂಬೆಹಣ್ಣು ಇಡು ಮತ್ತೊಂದ್ಸಲ ವಾಶ್ ಮಾಡ್ ವಿಡ್ ಸಲ ಸ್ಮೆಲ್ ಹೋಗ್ಬೇಕಲ್ಲ ಅದು ವಾಸನೆ
ಹಾ ಹ
ಹ ಅರಶಿನ ಖಾರದ ಪುಡಿ ಮತ್ತೆ ಗರಂ ಮಸಾಲ ಮತ್ತೆ ಮಸಾಲಾ ಮಸಾಲೆ ಮತ್ತೆ ಅದೇನ್ ಪೇಸ್ಟ್ ಆಗ್ತಾರಲ್ವಾ
ಶಂಠಿ ಬೆಳ್ಳಿ ಪೇಸ್ಟ್
ಹಾ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ತಂಗಿ ಇಡ್ತೀವಿ ಸೈಡ್ಗೆ ಅವಾಗ ಸ್ವಲ್ಪ ತುಂಬಾ ರುಚಿಯಾಗಾಗುತ್ತ ಅಲ್ವ ದಿನ ಚೆನ್ನಾಗಿರುತ್ತೆ ಅಂತ ಹ ಅದಾದ್ಮೇಲೆ ಎಣ್ಣೆ ಹಾಕ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಆಮೇಲೆ ಅದ ಹಾಕ ಆ ಅದು ಮಿಕ್ಸ್ ಮಾಡಿರ್ತೀವಲ್ಲ ಚಿಕನ್ ಹಾಕಿ ಚೆನ್ನಾಗಾಗಿ ತೋಸ್ತೀವಿ
ಹಾ ಹಾ
ಅ ಸಪತ್ ಮತ್ತೆ ಪೇಸ್ಟ್ ತಿಂತೀವಿ
ಓ ಚೆನ್ನಾಗ್ ಅನ್ಸುತ್ತೆ ಹಂಗಾರೆ ಏನ್ ಫುಲ್ ಸಂತೋಷ ತಿನ್ನೋವಾಗೆಲ್ಲ ಹ
ಹ್ಮ್ ಚಪಾತಿ ಅದ ಜಸಿದ್ರೆ ತಿಂತಾನೆ ಇರ್ಬೇಕ
ಹಾ ನಮ್ಗು ಒಂದಿನ ಮಾಡ್ಕೊ ಬನ್ನಿ ಮತ್ತೆ ಮಾಡ್ಕೊಡಿ
ಹಾ ಬನ್ನಿ ಮಾಡ್ಕೊಡ್ತೀವಿ
ಹಾ
ಹ್ಮ್ ಮತ್ತೆ
ಏಳ್ಬೇಕು
ಹೆಗ್ ಬುರ್ಜಿ ಬರುತ್ತ ನಿಮ್ಗೆ ಅಂದ್ರೆ ಹೆಗ್ ಹೆಗ್ ಇದ ಮಾಡ್ತಾರಲ್ವಾ ಸಾಂಬಾರ್ ತರ ಮತ್ತೆ ಮತ್ತೆ ಪಲ್ಯ ತರ ಬುರ್ಜಿ ಅಲ್ಲ
ಎಗ್ ಸಾಂಬಾರ್
ಮತ್ತೆ ಕಸಾಲ ತರ ಮಾಡ್ತಾರಲ್ವಾ ಗೊತ್ತ ಅದೆಲ್ಲ
ಹಾ ಗೊತ್ತು
ಮತ್ತೆ
ಹೇಳ್ಬೇಕು ನೀವೇ
ಯಾಕ್ ಇನ್ನು ಮಲಗಿಲ್
ಇಲ್ಲ ಮಲ್ಗಿಲ್ಲ ನಿದ್ದೆ ಬರ್ತಿಲ್ಲ ಅದಕ್ಕೆ ನಿಮ್ ಜೊತೆ ಮಾತ್ ಮಾತಡುವ ಅಂತ ಫೋನ್ ಮಾಡ್ದ.
ಹೇ ಕರೆಂಟ್ ಇಲ್ಲ.
ಹ್ಮ್ ಯಾಕೆ ಮಳೆ ಬೀಳ್ತಿದ್ಯಾ.
ಹಾ ಫುಲ್ ಮಳೆ ಅಲ್ಲಿ ನಿಮ್ ಕಡೆ ಇಲ್ವಾ.
ಕಡೆನೂ ಫುಲ್ ಮಳೆಗ ನಮ್ ಕಡೆನ ಪವರ ವಿದ್ಯುತ್ ಎಲ್ಲಾ ತೆಗ್ದಿದ್ ತೆಗ್ದಿದ್ದರೆ
ಹ್ಮ್ ಹ್ಮ್
ಬೇರೆ ತುಂಬಾ ಇದೆ.
ಹ್ಮ್ ಹ್ಮ್ ಮತ್ತೆ
ಹೇಳ್ಬೇಕು ನೀವೇ
ಅದು ಸ್ಪಿಡ್ಲೆಲ್ಲ ಜಾಸ್ತಿ ಇದ್ಯಾ.
ಹಾ ಹಾ ತುಂಬಾನೇ ನಮಂಗಂತು ಅದನ್ ಅದಂದ್ರೆನೆ ಭಯ ಆಗುತ್ತೆ ನಮ್ಗೆ ನಿಮ್ಗೆ.
ನಮ್ಗೂ ಏನು ಆಗಲ್ಲ ಭಯ ಏನಾಗಲ್ಲಪ್ಪಾ. ಇಷ್ಟ ಒಂತರ ನೋಡಕ್ಕೆ.
ತುಂಬಾ ಪವರ್ಫುಲ್ ಇದ್ದೀರಾ ಶಕ್ತಿಶಾಲಿ.
ಹ್ಮ್ ಪಾಪ ರೈತರಿಗೆಲ್ಲ ಇವಾಗ ತುಂಬಾ ಇದಾಗ್ತಿರುತ್ತೆ ಬೆನಿಫಿಟ್. ಅ ಈ ಖುಷಿ ಹ್ಮ ಅದ ಹೇಳ್ಬಾರ್ದ. ಅಂದ್ರೆ ಅವ್ರಿಗೆ ಪಾಪ ಇಟ್ರ್ತಾರಲ್ವ ಬೆಲೆ. ನೀರಿರಲ್ಲಾ ತುಂಬ ಇವಾಗ ಸ್ವಲ್ ಒಂತರ ಖುಷಿ ಆಗ್ತಿತೆ ಮಳೆ ಬಂದಾಗ ಬೆಳೆ ಇಟ್ಟೋದು. ಸ್ವಲ್ಪ ಸ್ವಾರ್ಥಕ ಆಗುತ್ತೆ ಹ್ಮ್ ಮತ್ತೆ
ಹೇಳಬೇಕು ನೀವೇ
ನಮ್ದೇ ಅಂತೆ ಕರೆಂಟ್ ಬೇರೆ ಇಲ್ಲ.
ಅವಾಗ ನಮ್ಗೂ ಅದಕ್ಕೆ ನಿದ್ದೇನು. ಏನ ಗೊತ್ತ ಆಗ್ಲಿಲ್ಲ ನಮ್ಗೆ
ಹಿಂಸೆ ನಮ್ಗೆ
ಹ ಎಲ್ಲಾ ಕಡೆನೂ ಅಷ್ಟೇ ಇಲ್ಲೇ ಅಂತಲ್ಲ ಎಲ್ಲಾ ಗ್ರಾಮಗಳ ಕಡೆನೂ ಅಷ್ಟೇ ಎಲ್ಲಾ ಹಳ್ಳಿಗಳ ಕಡೆನೂ ಅಷ್ಟೇ. ಅಂದ್ರು ಯಾರು ತುಂಬಾ ಶ್ರೀಮಂತರ ಮನಲ್ಲೆಲ್ಲ ಹೇಗಿ ಅವೆಲ್ಲ ಇ ಮತ್ತೆ ಬಡ ಕುಟುಂಬದವ್ರ ಮನೆಗಳಲ್ಲೆಲ್ಲ ಏನ್ ಎ ಸಿ ಏನೀರಲ್ಲ.
ರ ಅದೇನೋ ಹಚ್ಕೊಂಡು ಹಳ್ಳೆ ಚುಚ್ಕಳೊಬರ್ದು. ಗ ಅದ ಹಚ್ಕೊಂಡ್ ಮಲಗ್ಬೇಕು. ಹೂ ಮತ್ತೆ
ಹೇಳ್ಬೇಕು ನೀವೇ
ಏನಿಲ್ಲ
ಮತ್ತೆ ನಿಮ್ಮ ಮುಂದಿನ ಕಾರ್ಯಕ್ರಮಗಳು ನಾಳೆಗೆ.
ಹೂ ನಾಳೆ ಬೇ ರಜೆ ಅಲ್ವಾ ಫುಲ್ ನಿದ್ದೆ. ನಿಮ್ಗೆ ರಜಾ ಇಲ್ವಾ.
ನಮಗೂನು ರಜಾ ಇದೆ ನಾವು ಪರೀಕ್ಷೆಗೆ ತಯಾರಿ ನಡೆಸಬೇಕು ನಾಳೆ ಹೊರಗಡೆ ಹೋಗಿ ಬರ್ಬೇಕು ಸ್ವಲ್ಪ ಕೆಲ್ಸ ಇದೆ
ಹೂ ಅಂದ್ರೆ ತುಂಬಾ ಹುತ್ತಾಡ್ತೀರಾ ಅನ್ಸುತ್ತೆ
ಅಷ್ಟೊಂದು ಏನಿಲ್ಲ ಏನು ಕೆಲ್ಸ ಇದೆ ಅದಕ್ಕೆ ಹ್ ಬರ್ಬೇಕು
ಹೂ ಹೂ
ಹೂ
ಹೂ ಮತ್ತೆ
ಹೇಳಬೇಕು ನೀವೇ ಎನ್ನ ನಿದ್ದೆ ಮಾಡಿಲ್ವಾ ಮಾಡಿ ಟೈಮ್ ಆಗ್ತಿದೆ ಅಲ್ವಾ ಒಂದು ಗಂಟೆ ಕಾಲಿ
ಇಷ್ಟು ಬೇಗ ನಿದ್ದೆ ಬರದ ನಮ್ಗೆ
ಮತ್ತೆ ಇನ್ನೆಷ್ಟು ಇನ್ನೆಷ್ಟು ಬೇಗ ಬರುತ್ತೆ
ಅ ಅ ಅಂದ್ರೆ ಏನು ಕರೆಂಟ್ ಇದ್ರೆ ನಿದ್ದೆ ಬರುತ್ತೆ ಇಲ್ಲ ಅಂದ್ರೆ ನಿದ್ದೆ ಬರಲ್ಲ ಫ್ಯಾನ್ ಇರ್ಬೇಕಲ್ಲ ಶಬ್ದ ಇದ್ರೆ ನಿದ್ದೆ ಬರುತ್ತೆ ಫ್ಯಾನ್ ಶಬ್ದ
ಹಾ ಹಾ
ಅಂದ್ರೆ ಎಷ್ಟೇ ಇದ್ ಮಾಡಿದ್ ನಿದ್ದೆ ಬರಲ್ಲ
ಹಾ
ಹ್ಮ್ ಹ್ಮ
ಹ್
ಮತ್ತೆ ಬರುತ್ತೆ ಅಂತ ಕಾಯ್ತಿದ್ದೀವಿ
ಅದೇ ಬ ಅದೇ ಬಾಗ ಬರುತ್ತೆ ಏನು
ಹ್ಮ್ ಇದೊಂದ ದೊಡ್ಡ ಸಮಸ್ಯೆ ಸಮಸ್ಯೆ ಆಗ್ಬಿಟ್ಟಿದೆ ನಮ್ ಹಿರೇಕೆ ಯಾಕಲ್ಲ ಕರೆಂಟ್ ಇಲ್ಲ ಅಂದ್ರೆ
ಎಲ್ಲರಿಗೂ ಅಷ್ಟೇ ನಮಗೂನು ಅಷ್ಟೆ ಕರೆಂಟ್ ಫ್ಯಾನ್ ಇಲ್ಲ ಅಂದ್ರಾಗ ನಿದ್ದೇನೆ ಬರಲ್ಲ ಯಾಕಂದ್ರೆ ಸೊಳ್ಳೆ ಕಾಟ ಬೇರೆ ಸೆಕ್ಕೆ ಹೆಂಗಾದ್ರೂ ಇರ್ಬೋದು
ಹ್ಮ್ ಹ ಹ ಅದು ಒಂಥರ ಶಬ್ದ ಮಾಡ್ತಿರುತ್ತೆ ಗುಯಿ ಎಂತ ಕಿವಿ ಹತ್ರ ಬಂತು
ನಮ್ಮ ಜೊತೆ ಮಾತಾಡಿದಕ್ಕೆ ತುಂಬಾ
ಧನ್ಯವಾದಗಳು ಶಬ್ದ